ಹಲೋ ಏನ ನೋಡೋಣ
ಹ ಆರಾಮಾ
ಹಾ ಬಯ್ಯ ಆರಾಮ್
ಹ್ಮ್ ಹ್ಮ್ ಹ್ಮ ಊಟ
ಊಟ ಆಯ್ತು ನೋಡೋಣ ನಿಮ್ದು ಹಣ
ಹೌದಾ
ಏನ್ ನಡ್ ದಾದಾ ಮನ್ಯಾಗ ಎಲ್ಲಾರು ಆರಾಮ
ಹಾ ಆರಾಮ್ನೋಡಣ ನಿಮ್ಮನೆ
ಹ್ಮ ನೋಡಪ್ಪಾ ಏನ್ ಮಾಡಡ್ದ ಸ್ಟಡ ಎಲ್ಲ ಏನ್ ಓದ ಕುಂತು ಏನೆಲ್ಲಾ
ಏನಲ್ಲ ಹಣ ಸುಮ್ಮ್ದ ತಿಗ
ಹ್ಯಾಕ್ ಮತ್ ಕಾಲೇಜ ಹೋದೋ ಕೂತಿದ ಅಲ್ಲ ಬುಟ್ಟ್ಣ
ಬ್ಯಾಸರಾಗ
ಹ್ಮ್ ಹ್ಮ್
ಹ್ಮ
ಓದ್ ಟಿದ್ದದ ಚಲೋ ಇದ್ದಿದಲ್ಲ ಕಾಲೇಜ್
ಚಲೋ ಇತ್ತಲ್ಲ ನಾ ಸ್ಕೂಲ್ ಇದ್ದಂಗ ಇರ್ತದ
ಹ್ಮ್ ಹ್ಮ್
ಹ್ಮ್
ಹ ಮತ್ ಕೆಲಸ ಏನ್ ಮಾಡಕ್ ಕುಂತೀರಿ ಮನ್ಯಾಗ ಎಲ್ಲಾರ ಏನು ಹೊಲಾ ಮಾಡ ಒಲ ಮಾಡಕ ಕುಂತೀರ ಏನ್ ಮಾಡಕ್ ಕುಂತೀರಾ
ಏನಲ್ಲ ಅಣ್ಣ ನಂಗಡಿ ಅದ
ಹ್ಮ್ ಯದಂಗಡಿ ಅದ
ಹೋಟೆಲ್ ಆ ಸಣಾದನ್
ಯಾವ್ದ್ ಅಡಗೆ ಮಾಡೋದು ಹೋಟಲ್ ಯಾವ್ದ ಯಾವ ಹೋಟೆಲ್ ಅಂದ್ರೆ ಯಾವ್ದ ಏನ್ ಹೋಟಲ್ದ ಏನ್ ಸಿತತ್ತು ಏನ ನ್ ಸಿೈತು
ಬಜ್ಜಿ ಸಿಗ್ತದ ಸುಸ್ಲಾ ಸಿಗ್ತತಿ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ನೀಏನಣ
ಆಯ್ತು ಹಾ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಅಂದ ಏನಪ್ಪಾ
ವರ್ಕ್ ಏನ್ ಮಾಡ್ತೀರಣ್ಣ ನೀವು
ಹೊರಗ್ ನೋಡಪಾ ಕಾಲೇಜ್ ನೋಡದಪ್ಪಾ ಇಏ ನಂದು ಕಾಲೇಜ್ ನಡ್ತದ ಎಮ್ ಆದದ ಲಾಸ್ಟ್ ಸಮಮ್ಮ ಅದಮ್ಮ ಈ ಓ ನಾಳ ಎಕ್ಸಾಮ್ ಅದ ಮುಂಜಾನೆ ಏಳು ಗಂಟೆಗೆ ಇಟ್ಟಾರ ಎಕ್ಸಾಮ್ ಬಾಳ ಹೈರಾಣ ಅದ ಮುಂಜೆ ಏಳು ಗಂಟೆ ತಾರ ಮುಂಜೆಲ್ಲ ಬೆಳಕ್ಕ ಆಗಲ್ಲ ನೋಡ್ಬೇಕಕ್ ನಾವೇ ಐದ್ ಗಂಟೆಗೆ ಅಲಾರಾಮ ಮುಟ್ಟೆ ಅ ಸ್ವಲ್ ಜಲ್ದಿ ಅಜ್ಜ ಜಳಕ ಜ ಕಪ್ ಮಾಡಿ ಫ್ರೆಶ್ ಆಗಿ ಆರ ಆರ ಟಿಗೆ ನಾಷ್ಟ ದೇ ಹೊರಗ್ ಮಾಡ್ಕೊತೀನ ಮತ್ ನಾಷ್ಟ ಅಷ್ಟು ಮುಂಜಾನೆ ಮಾಡಲ್ಲ ಮನೆಾಗಗೆದ್ದಳಲ್ಲ ಜಲ್ದಿ ಇಲ್ಲ ಹೊರ ಮಾಡ ನಷ್ಟ ಹೊರ ಮಾಡ್ಕೊಂಡು ಹೋಗಿ ಕಾಲೇಜ್ ಒ ಏಳರ ಲಕ್ಷಿಂದ ಹತ್ತ ಹ ತಕಗಿದಾರಂತ
ಹ್ಮ್ ಹ್ಮ್
ಹತ್ತರ್ ತ ಬಿ ಮುಿಸಕೊಂಡ್ ಮತ್ತತ್ ಅಣ್ಣನ್ ಬಲಿ ಹೋಗಾಗ ಅಣ್ಣ ಎಲ್ಲಿ ಅಂಗಡ ಹೊಂತಿರ್ತಾನ ನೀ ಒಟ್ಟ ಹಾ ಕಿರಣಾಣ್ ಅಂಗಡಿ ಆದ ನಮ್ದ
ಹೌದೌದು
ಹ್ಮ್ ಕರಾಣ ಅಂಗಡಿ ಆದ ಅಣ್ಣಗ್ ಮತ್ ಬಿಟ್ಟ ಒಂದರ ತಕೊಂಡರ್ಬೇಕಕ್ ಮತ್ತ ಎಲ್ಲಾ ಗಿರಾಕ್ ಗಿರಾಕ್ ಬರ್ತಾವ ಸಂವಿಸಸ್ಕೊಂಡ್ ಹೋಗ್ಬೇಕಕ್ ಒಂದರ್ ತಗ ಮೂರ್ ಸೇ್ ಮತ್ತ ಅಣ್ಣ ವರ್ತನ ಹೊಂದಕ್ಕೆ ನಾವು ಊಟಕ ಹೋಗಬೇಕಕ್ ಮನೆಗೆ
ಹ
ಊಟಕ್ಕೆ ಹೋಗಿ ಊಟ ಗಿಟ ಮಾಡ್ಕೊಂಡು ಆರಾಮ್ ಮಕೊಂಡು ರೆಸ್ಟ್ ಮಾಡಿ ಮತ್ತತ್ ಐದ್ ಗಂಟೆೆಗೆ ಬರ್ರುವಕ್ಕ ಐದ್ ಗಂಟೆಗೆ ಅಣ್ಣ ಹೊರಗ ಓತನಾ
ಹ್ಮ್
ಹ್ಮ್ ಐದ್ ಗಂಟೆಗ ಬಂದ ಎಲ್ಲ ಏನ್ ಮಾಡ್ತಪ್ಪಾ ಬರೀ ಅಂಗಡಿ ಅಂಗಡಿ ಅಂಗಡಿ ಅಂದ್ರೆ ಬ್ಯಾಸ್ರಗ್ ಬಂದಬ ಬಿಟ್ಟು ದಪ ಅ ದಿನ ನ ಅಂಗಡಿ ದ್ರ ಬಂದ್ರ ದಸ್ ಬಂದ್ ಬಿಡ್ತದ ಎನ್ನ ನಿನ್ನ ಅಂಗಡಿಯಗಂದ್ರೆ ಬೇಸ್ರ್ ಬರ್ತದ ಏನ್ ಮಾಡ್ತಿ
ಹ್ಮ್ ಹ್ಮ್ ದಿನಾ ಬರಿೀ ಅದೇ ಕೆಲ್ಸ ಅ್ದ
ಹ್ಮ್ ಇ ಮಳಿಲ ಅದ ನೋಡ್ಬೇಕಕ್ಕಡೆ ಟ್ರಿಪ್ ಗ್ರಿಪ್ ಹೋಗ್ಬೇಕು
ಮಳೆ
ಹ್ಮ್ ಎಲ್ಲ ನಾವು ಹೊರಾಗ ತಿರ್ಗಾಡಕ ಟ್ರಿಪ್ ಗ್ರಿಪ್ ಆಕಡೆ ಹೋಗ್ಬೇಕ ಅಂತ್ ಮಾಡಿ ದಿನ್ನ ಅಂಗಡಿ ಅಂಗಡಿ ಬಾ ತಿರ್ಗುವ ಅಂದ್ಬಿಟ್ಟದ ಅಪ್ಪಿ
ಹಾ ಅಣ
ದಿನ ಅಂಗಡಿ ಅಂಗಡಿಯಾಗ್ ಕುಂದುರ್ಬೇಕಲ್ಲ ಬ್ಯಾಸ್ರಿಗೆ ಬಂದ್ ಬಿಟ್ಟದು
ಹೌದೌದು ಮದ್ವೆ ಆಗಿಲ್ಲೇನ್ ಅಣ
ನಮ್ ಮದ್ವೆ ಆಗಿಲ್ಲ ನಮ್ಮಣ್ಣಂದ ಮದ್ವೇ ಏನ್ ಮಾಡ್ತ ಅವ್ನ್ ಮದ್ವಿಗೆ ಮಾಡ್ಬೇಕಂತ ಮಾಡೀವಿ ಅಯ್ಯೊ ಅವ್ನ್ ಮದ್ವಿಗ ತಿಿನ ಪೋಸಲ್ ರ್ಬಬೇಕ್ ನೋಡು ಎಲ್ಲರು
ಹಾ ಅಣ ಬರಣ್ ಬರಣ್
ಹಾ ಈಗ ಕೆಲ್ಸ ಅದ ಎಲ್ಲ ಹೇಳ್ಬೇಕು ಯಕಡೆ ಕಾರ್ ಮಾಡಾರಾರೆ ನಿಮ್ ಕಡಿಗೆ ಮನೆ ಕಾಡ್ ಮಾಡ್ಸ್ತಾರ್ ನೋಡ್ ನಿಮ್ ದೋಸ್ತಾರ್ ಎಸ್ಟಿದಾರ್ ಆರೆನ
ಹಾ ಮಾಡ್ತ ಮಾಡ್ತ
ಮತ್ತ ಒಂದ ಕೆಲ್ಸ ಮಾಡ್ಬಿಡ ಕೆಲ್ಸ ಮಾಡ್ಬಿಡ್ ನೀ ಒಂದು ಸಾವಿರ ಕಾಡು ಮಾಡ್ ಸ ನೀನ್ ಹೇಳ್ತ್ಯ ಯಾವ್ದು ನೀವ್ ಮುಗ್ಸು ಏನ್ ರೇಟ್ ತೋಗೋತಾರ ನಾಳೆಗ್ ಹೋಗ್ನಿ ನಾಳೆಗ್ ಏನ್ ಕೆಲ್ಸ ಇಲ್ಲಲ್ಲ ನಿಮ್ದು
ಹ ಏನಿಲ್ಲಣ್ಣ
ಹ್ಮ್ ನಾಳಿಗೆ ಅದು ಫ್ರೆಶ್ ಆಗಿ ಜಳ್ಕ ಗಿಳ್ಕ್ ತಂ ಮಾಡಿ ನಿಮ್ ಮೊದ್ರು ಅದ್ ಕೆಲ್ಸ ಮಾಡ್ಬೇಕ್ ನೋಡ ಅದ್ ಮುಗ್ಸಿ ಬಿಡ ಏನ್ ರೇಟ್ ಅದ ಏನ್ ಇಲ್ಲ ಅಂತ್ ಕೇಳಿ ಅದ ರೇಟ್ ಹೇಳಿಬಿಡ ನಾ ಏನ್ ರೊಕ್ಕ ಬಿಡ್ತೀನಿ ನಿನ್ಗ ಸರಿ ಅಕೌಂಟ್ಗೆ ಯಾಕ ಬಿಡ್ತೀನ್ ರೊಕ್ಕ ಒಂದ್ ಸಾವ್ರ ಕಾಡು ಹೇಳಿ ಮುಗ್ಸಿಬಿಡ್ ಮುಗ್ಸಿ ಏನ್ ಮಾಡ ಸರ್ ಕಾಡ್ ಪ್ರಿಂಟ್ ಮಾಡಿ ಒಂದ್ ಎರಡು ಮೂರ್ ದಿನ್ದಾಗ ಮಾಡ್ಸಿ ನೀವು ಬಂದ್ಬುಡ್ ಈಕಡಿ ಊರಿನ ಕಡಿ ಬಾ ಕೆಲ್ಸ ಆಗಿಲ್ಲಿ ಅದೂ-ದೂ ಈಗ ಅವ್ನಿಗ ಹೇಳ್ಬೇಕು ಕು ಮತ್ತ ಮುಂದ್ ಟೆಂಟ್ ಎಟ ಗಂಟ ಆಬೋಕು ಇಲ್ಲ ಬೇಡ ಸುಮ್ನೇ ನೀಯಾಕ ಅವ್ರ್ ಇರ್ತದ್ ಒಂದ್ ಇಪ್ಪತ್ ಸಾವಿರ ಕೊಟ್ರ ಆಯ್ತ ಅವ್ರ್ ಮಾಡಿ ಬಿಡ್ತಾರೆ ಅಡಿಗೆ ಮೂರ್ ನಾಲ್ಕು ಅಟೇಮ್ ಅವ್ರು ಮಾಡ್ತಾರ ಅಡಿಗೆ. ಹ್ಮ ಬಿರಿಯಾನಿ. ರೆಡ್ ಚಿಕನು ಗ್ರೀನ್ ಚಿಕನ್ನು ಒಂದ್ ಎರಡು ಐಟಂ ಸ್ೀಟ್ ಬಿಡ್ತು.
ಹೌದೌದು
ಹ್ಮ್ ಅದೈತ ನಮ ಸ್ವೀಟ್ ಇಟ್ಟು ಆ ಫಂಕ್ಷನ್ ಆಲ್ದಾಗ ಹೇಳ್ಬಿಟ್ಟೇನಿ. ಫಂಕ್ಷನ್ ಹಾಲ್ ಎಪ್ಪತ್ತು ಸಾವಿರ ಮುಗಬಿಟ್ಟೇನೆಿ ಎಲ್ಲಾ ಹೊಗಣಿ ಗಿಗಣಿ. ಅಡ್ಗನ್ ಇ ಗಿಡಗಿನ್ ಇಡೋರ ಎಲ್ಲಾರ ಅವ್ರ ಯಾರ್.
ಹಾ ಅಣ್ಣ ಅವ್ರ್ದೇ ಲಗ್ನ ಅಷ್ಟು ಗ್ರ್ಯಾಂಡ್ ಆಗಿ ಮಾಡುದ ನಿಮ್ದ್ ಲಗ್ನ ಹೆಂಗ ಮಾಡಬೇಕು.
ಎಲ್ಲಾ ಮತ್ತತ್ ಈಗ ಫಸ್ಟ್ ಮದ ಅಲ್ಲ ದೊಡ್ಡೊಂದ್ ಒಂದ್ ಸ್ವಲ್ಪ ಚಲೋ ಮಾಡ್ಬೇಕಲ್ ಮತ್ತತ್.
ಹ್ಮ್ ಮತ್ತ್ ನಿಮ್ದು
ಹ್ಮ್ ನೋಡಮ್ ನಂದೇಏನ್ ಇರ್ತಾ ಇನ್ನ. ಅದು ಎನ್ನ ಒಂದು ಎರಡ ಮೂರು. ಟಿಪ್ಪರ್ ಟಿಪ್ಪರ್ ಮರನ್ ತರ್ತನಿ ಸ್ವಲ್ಪ ಮಳಿ ಬಂದಲ್ಲಾ. ಇಲ್ಲಿ ಮನೆ ಮುಂದ್ ಹಾಕ್ಸಕ ಮಳೆ ಒಂದದ ಸ್ವಲ್ಪ ರೈಡ್ ರೈಡ್ ಆಗ್ಯದ ಇಲ್ ಮನೆ ಮುಂದ್
ಹಾ
ಒಂದ್ ಎಡ್ ಟ್ರಿಪ್ ತರ್ಸಿ ಹೊಡ್ಸ್ ಬಿಡ್ತೀನ್ ಸ್ವಲ್ಪ್ ಚಲೋ ಕಾಣ್ಬೇಕ ಅಲ್ ಮತ್ತ ಮದ್ವೆಗ ಎಲ್ಲ ರಡೆ ಗಿಡೆ ಇಲ್ ತಿರ್ಗಾಡ್ ಮುದ್ರ್ತ್ರಿ
ಹೌದೌದೌದ್ ಬಾಳ ಮಂದಿ ತಿರುಗಾಡ್ತಾರ್
ಹ್ಮ್ ಮಟ್ಟ ಇಪ್ಪಾರಿ ಹೇಳ್ಬೊಡ್ತೀನಿ ಮರ ಅ್ ಸ್ವಲ್ಪ ಮನೆಿಗಳಕ್ ಭ ಹೋಗ ಕಾರ್ ತೊಂಬ ಕಾಡ ಹೋಗದ್ ಕೆಲ್ಸ ಪಟ್ಟ್ ಮಾಡ ಕಾಡ ಅಂಚಕ್ ಹೋಗ ಮತ್ ನಾ ನೀ ಸೇರಿ ಹ್ಮ್ ಒಬ್ಬದ್ನ ಆಗಿನಿ ಸ್ವಲ್ಪ ಬರ್ಬಕ್ ನೋಡ್ಕೋ ನೀ
ಹಾ ಅಣ ಆಯ್ತು ಅಣ ಹೆಂಗ್ ಬರದ್ ಬರ್ತೀನಿ ಎ ಬರ್
ಇನ್ನೊಂದ್ ಕೆಲಸ ಅದ್ ನೀನೇ ಮಾಡ್ಬೇಕ್ ಇನ್ನೊಂದ್ ಅದ್ ಅಡುಗೆನಿಗ್ ಏನೋ ಕಿರಣ ಸಾಮಾನ್ ಅದಲ್ಲ
ಹಾ ಹಾ
ಅದ್ ಏನೊ ಅತ್ತ್ ತರಕಾರಿ ಕಿರಣ್ ಐಟಮ್ರ್ಲ್ಲಿ ಅಕ್ಕಿ ಎಣ್ಣೆ ಅದೇನ್ ಬೇಕ್ ಕಿರಾಣ್ ಐಟಮ್ ಎಲ್ಲಾ ಅಡ್ಗೆವ್ನಿಗ್ ಕಳ್ಸ್ತೀನ್ ನಾನ್ ನಿನ್ ಹುಡಗ
ಅವ್ ಎಲ್ಲ ಟೆನ್ಷನ್ ತಗಬೇಡ ನನ್ಗೆಲ್ಲ ಗೊತ್ತದೆ ಅದ್ ಎಂತ್
ಹ್ಮ್ ಅದ್ ಕೆಲ್ಸ ಒಂದ್ ನೀವ್ ಮಾಡಿದ ಅಂದ್ರ ಚಲೋ ಆತ್ ನೋಡ್ ಸ್ವಲ್ಪ ಬಾಕಿ ಎಲ್ಲ ಏನದ ನಾಳೆ ನಾಳದಾಗ್ ಬಟ್ ತರಕೊಂಟಿವಿ ನಿಂದ ಏನ್ ಬರ್ತು ಸೈಜ್ ಏನ್ ಬರ್ ಇದೇಳ ಏನದ ಕೊಡಸ್ಬಿಡ್ತೀನಿ ನಾನೇ ಬಟ್ಟೆ ಕಡೆ
ಹೆ ಇಲ್ಲಣ ಬ್ಯಾಡಣ
ಇಲ್ಲ ಎಲ್ಲರ್ ಪಡ್ಸಕ್ಂತೀನಿ ಮತ್ತ ಇರ್ಲಿ ನೀನ್ ನಂಗ್ ಒತ್ತಾಯ್
ಬಡ ಬಣ ಮತ್ತೇನ್
ಹ ಈ ತರ ಹೋಗ್ಬೇಕ ನಾವೇಳ್ಬತ್ ಮುಂದೆ ಆ ನಾವ ಮನೆಯವ ಮತ್ ಕಾರ್ ಒಂದೇ ಕಾರ್ ಚಾಲ್ನ
ಹಾ
ಅದೇ ಕಾರ್ ನಾನು ಕಾರ್ ನೋಡ್ಬೇಕಗ
ಹಾ
ಆರ್ ಮುಗಿ ಏನದ ಸ್ವಲ್ಪ ಎಲ್ಲಾ ಚಲೋ ಮಾಡಮ್ ಸ್ವ ಚಲೋ ಮಾಡಮ್ ಮದಿವಿ ನಿದ್
ಆಯ್ತ ಆಯ್ತ ತಗೋಣ ನಾ ಇರ್ತೀನಿೂಡ
ಹ್ಮ್ ಪ ಟೆನ್ ಟೌನಿಗೆ ಹೇಳ್ಬೇಕು ನಿ ಬಾ ಟೆನ್ ಟೌನಿಗನ್ ಹೇಳ್ಬೇಕು ಒಂದ್ ಎ ಟೆಂಟ್ ಒಂದ ಎರಡ್ನೂರ್ ಮುನ್ನೂರ್ ಕುರ್ಚಿಮನಿ ಮುಂದ ಅರಶಣ ಇರಲ್ಲ
ಹಾ ಹಾ
ಹ್ಮ್ ಅರಿಸಿನ ಅದು ಸ್ವಲ್ಪ ಛಲೋ ಮಾಡಮ್ಮ ಹಾ ಡಡಿಜೆನ್ ಹೇಳ್ಬೇಕಕ್ ಡಿಜೆ ಅವ ಯಾರ ಕುನ ನನ್ಗ
ಡಿಜೆ ಅದರಣ್ಣ ಸಣ್ಣ ಡಿಜೆ
ಸಣ್ಣ ಇಲ್ಲ ಸ್ವಲ್ಪ ಚಲೋ ತಸ ಮತ್ ಮಂದಿ ಚಲೋ ಮಾಡಿಬ ಬಿಡಂತ ಡಿಜೆನ್ ಒಂದ ನೋಡ್ಬಕ್ ಯಾರ್ಗನ್ ಕೇಳತನಿ ತೊಗೊಂಡ ಪರೀಚದರಿಗೆ ಡೀಜೆ ಎಲ್ಲಾ ನಾ ಮುಗಿಸತೇನಿ ಡಿಜೆ ಕುದುರೆ ತರಬೇಕು ಮ್ಯಾಲ ಕುದುರೆ
ಏ ಬಾಳ್ ಗ್ರ್ಯಾಂಡೆ ಮಾಡ್ತ್ ಬಿಡ್ತಿ ಅಣ್ಣ ನೀ
ಮಾಡಬಡಮ್ಮ ಫಸ್ಟ್ ಮದ್ ಆದ್ ಮತ್ತೊಂದು ಬಸ್ ಮದುವ ಅದಲ್ಲ ಸ್ವಲ್ಪ ಚಲೋ ಮಾಡಮ್ಮ ಕುದ್ರಗಿದ್ರಿ ಹೇಳನ್ ಸ್ವಲ್ಪ ಚೊಲೋ ವಜ ಮಾಡಬಡ ಮಿ
ಹ್ಮ
ಹಾ ಮತ್ತ ನನ್ ಇಡ ಮನ್ ಅಡಗೆ ಐಟಮ್ ಬಿರಿಯಾನಿ ಎರಡು ಚಿಕನ್ ಸಾಕಾ ಎರಡು ಮತ್ತ ಐಟಮ್
ಮತ್ತ ಆಯ್ತಲ್ಲ ಅಷ್ಟ ಇತ್ತು ಮತ್ತೇನ್ಡತಿ ಊಡಾಗ
ದಲಸ ವಜ್ಜಿ ಮಾಡ್ ಅಂತೀನ್ ಮದ್ವಿ
ಇಷ್ಟು ವರ್ಜೆ ಮಾಡ್ತೇನ ಮತ್ತೇನ್ ಮಾಡ್ತಿ
ಹ್ಮ್
ಹಾ ಹ
ಅದ ಹೇಳ ನೋಡ ನಾಳಗ್ ನೀ ಕೆಲ್ಸ ಮುಗಸದ್ ಫಾಸ್ಟ್ ಹ ಫಸ್ಟ್
ಹೇಗಂತೀರ ಹಂಗಣ್ಣ
ಹ್ಮ್ದು ಮಂಜೇಲಿ ಎದ್ದ ನಾಷ್ಟ ಮಾಡಿ ಅ ಫಸ್ಟ್ ಕೆಲ್ಸ ನೀ ಅದೇ ಮಾಡ್ಬೇಕು ನೋಡು ಹ ನೀವು ಹೋಗಿ ಮಾತಾಡಿ ಹ್ಮ್ ಹೌದು ಹ್ಮ ಅವ್ನಿಿಗ ಮಾತಾಡಿ ಕಾರ್ಡಿಂದ ಎಲ್ಲಾ ಪ್ರಿಂಟ್ ಮಾಡ್ಸ್ಕೊಂಡು ಎರ ಮೂರ್ ದನ್ದಾಗ ನೀ ಕಡೆ ಬಂದ್ಬಿಡು ಏನಪಾ ಇಲ್ಲಿ ಕೆಲ್ಸ ಜಗ್ಯ ಅವ ಕೆಲ್ಸ ಕೆಲ್ಸ ಎಲ್ಲಾ ನಿನ್ಗ ಹೊಸ್ ಬಿಡ್ತೀನಿ ಒಂದ್ ಎರಡ್ ಮೂರ್ ಕೆಲ್ಸ ಹ ಪ್ರಕ್ ನ
ಹ ಆಯ್ತು ಆಯ್ತು
ಹ್ಮ್ ಅಷ್ಟ್ ಮಾಡಿಬೋಡು ಇದೇನ್ ಮನ್ಯಾಗ ಇದ ನೀ ಹೊರಗಿದ್ದೀನಿ
ಎಲ್ಲಿದಿ, ಅಣ್ಣ
ಹಾ ಮನ್ಯಾಗಿ ಹೊರಗಿದ್ದೀನಿ
ನೀವು ನೀವು ಭ ಹೊರಾಗಿದ್ದೀನಿ
ಹ್ಮ್ ಹೊರಗಿದೆ ಲೇಟ್ ಆತ್ ಬಾಳ ಜಾಸ್ತಿ
ಗೀ ಚ ಚಿಕನ್ ರೆಡ್ ಚಿಕನ್ ಹಂದು ರಿ ಮಂದಿ
ಹ್ಮ್ ಆಯ್ತ ಅಷ್ಟು ಮಾಡಿ ಬಿಡುವ ಕೆಲ್ಸ ಮುಗ ಹ್ಮ್ ನಾಳ ಬಂದಬು ನ ಎರಡ್ ಮೂರ್ ದಿನ್ದಾಗ ಬಂದ್ಬಿಡು ಪ್ರಿಂಟ್ ಮಾಡಸೋಣ್.
ಆಯ್ತಾ ಆಯ್ತಾಣ ಅವೆಲ್ಲ ಮೊದ್ಲೆ ಪ್ಲಾನ್ ಮಾಡ್ಕೊಂಡ್ ಇಡ್ಕೋಬೇಕಣ.
ಆಯ್ತ ಆಯ್ತ ಅದಷ್ಟೇ ಮಾಡನ ಗಾಡಿ ನಾವ್ ಬರಕ್ ಮುಂಚೆನೇ ಹೊರಗ ನಿಂದರ್ಸೋಣ.
ಹಾ ಹಾ ಹಾ ಆಯ್ತು